ಹಲೋ ರೀ
ಏ ಆರಾಮ್ರೀ ಕಾರ್ತಿಕ್ ಅವರೇ
ಹಾ ಆರಾಮ್ ಅದ್ದೇನ್ ನೋಡ್ರಿ ಬಂದೆ ನವಾಜ್
ಹಾ ಏನಿಲ್ರೀ ಉಣೊದು ಕೂಡದು ತಿರುಗ್ಯಾಡದು ಮತ್ ಏನ್ ನಡದ ನೋಡ್ರಿ ಕೆಲಸ ಎಲ್ಲಿ ನೋಡ್ರಿ ಕೆಲಸ ಗಿಲಾಸ ಆದಾನ
ಕೆಲಸ ಆದ ನೋಡ್ರ ರೀ ಮತ್ ಇಲ್ಲಿ ಫೈನಾನ್ಸ್ ನಾಗ ಮಾಡತೀರಿ ಹೇಳ್ರರಿ ಮತ್ತ್ ಶಹಾಪುರದಾಗ ಅದ್ ನೋಡ್ರಿ ಕೆಲಸ
ಹೌದ್ರಿ ನೋಡ್ರಿ ಮತ್ ಇಂತ ಚಲೋ ಇತ್ತಪ್ಪ ಅಂದ್ರೆ ಹೋಗಿಬಿಡನ್ ಮತ್ ಏನಿಲ್ಲಾ
ಇಲ್ಲ ಕೆಲಸ ಏನ್ ಚೆನ್ನಾಗದ್ ಅದ ಶ್ಯಾಲ್ರಿ ಚೆನ್ನಾಗ್ಯದ ಮತ್ತ್ ಮಾಡಾಟ್ ದಮ್ ಬೇಕು ನೋಡಿಲ್ಲಿ ಹೆ ಏನ್ ರಜಾ ಇಲ್ಲ ಏನಿಲ್ಲ ಒಂದು ಒಂದ್ ತಿಂಗಳಗ ಒಂದ್ ಎರಡ್ ರಜಾ ಅವಾಂತ
ಹಂಗಂಗ್ರೀ ಸಂಡೇದು ಸಂಡೇದು ರಜೆ ಇರ್ಬೇಕ್ ನೌಕ್ರಿ ಅಂದ್ರೆ ಪಾಡ್ರಿ ಮ್
ಇಲ್ಲ ಇಲ್ಲ ಸಂಡೇನು ಹೋಗ್ಬೇಕಂತೆ ಒಟ್ಟ ಎರಡ್ ತಿಂಗ್ ಒಂದ್ ತಿಂಗಳದಾಗ ರಜಾ ಕೊಡ್ತೀನ ಅಂದ್ರೂ ಒಂದ್ ಎರಡ್ ದಿನ ಯಾವಾಗ ಕೊಡ್ತಾರ ಅದನ್ನ ನಾವು ಕೇಳಿದ್ರೆ ಕೊಡ್ತಾರ ಅಂತ ಇಲ್ಲ ಅಂದ್ರ ಇಲ್ಲ ಫೈನಾನ್ಸ್ ದಾಗ ಪಸ್ಟ್ ಸೆಟಲ್ಮೆಂಟ್ ಮಾಡ್ಕೊಂಬರದು ಸಾಲ ಕೊಡೋದು ಸಾಲ ಇಸ್ಕೂ ಬರೋದು
ಏ ದೊಡ್ಡ ತಿರಿವೇನ್ರಿ ಅಲ್ಲ ಅವೌನೌನ್ ಮನಿ ಮನಿ ಮನಿ ಮನಿ ತಿರ್ಗಾಡಾಗ ಬ್ಯಾಗ್
ಮತ್ತೆ ಹಂಗೆ ಆದ್ರಿ ಮನಿ ಮನಿನೇ ತಿರುಗಾಡಬೇಕು. ಯಾವಾಗ್ಲೂ ಪೋನ್ ನ್ಯಾಗೆ ಇರ್ಬೇಕಾಗ್ತದ ಹಾ ದುಡ್ಡೇನ ಹಂಗೆ ಬರ್ದೇನ್ರರಿ
ಕೊಡಲ್ ನೋಡು ಆಟ ಅಂದ್ರೂನು ಬಯಸೊಂಡ ಬರ್ಬೇಕ್ ಏನ್ ಮಾಡ್ತ ರೀ
ಏ ಅನುಭವ ಆಗ್ಯದ ಏನ್
ಇಲ್ರರಿ ಇಲ್ಲೆಲ್ಲಾ ಒಣ್ಯಾಗ ತಿರ್ಗಾಡ್ತಾ ರೀ ಅದ್ ಕೇಳಿದ್ರಿ ಹಿಂಗೆ ಬೈತು ತ್ತಾರೀ ಹೆಣ್ಣಮಕ್ಕಳು
ಏ ಯಪೋ ಹೆಣ್ಣು ಮಕ್ಳು ಏನಾದ್ರೂ ಸಾಲ ತಗೊಂಡ್ರೆ ಅವ್ರರು ಸಂಗ್ಯಾಕೆ ಹೋಗ್ಬರದು ಅವ್ವ ತಾಯಿ ಮುಂದಿನ ತಿಂಗಳ ಕೊಡಂತ ತಂದು ಬರ್ಬೇಕಾಕು
ಹಂಗೇನಿಲ್ಲ ರೀ ಆ ಮ್ಯಾಗಿನವರು ನಮ್ಮನ್ನು ಕೇಳುತ್ತಾರೆ.
ಏ್ ಅವ್ ಅದ್ ನಂಗದ್ರೀ ಮ್ಯಾಗ್ನರ್ ಇಸ್ಕೊಂಬರ್ಲಿ
ಅರಿ ಅಂದ್ರ ಯಾರ ನಿಮ್ ದೋಸ್ತ ಅವ ಯಾರು ಬೇಕಂತ ಅವ್ ಮಾಡ್ತಾರ ಅಂತ ನಮ್ಮೂರಾಗ ತಿಂಗಳಿಗೆ ಐವತ್ತು ಸಾವಿರ ರಿಂದ ನಲವತ್ತು ಸಾವಿರ ವರೆಗೂ ಹಾಕಿಂತಾರಾ
ಇಲ್ಲಾ ಆಕ್ಯಾತರ ಒಂದ್ ಮೂವತ್ ಸಾವಿರ ಮೂವತ್ತೈ ಸಾವಿರ ಸಾವಿರ ನಲ್ವತ್ತು ಸಾವಿರ ಮೂವತ್ತು ಸಾವಿರದನ ಆಯ್ಕತಾರ ಅಂತೆ
ಅದೇ ಕೇಳಿದಿರ ಮೂವತ್ತ್ ಸಾವಿರ ತನ್ನ್ ಬರ್ತದ ಅಂತಂದ್ರ
ಹ್ಮ್ ಅವ್ರೇಲ್ಲಿ ನಮ್ಕ್ಸಸ್ ಬಂಕ್ನ ಮಾಡ್ತವ್ ಪಾರ ನಮ್ಮ್ಸ್ಟ್ ಆಗ ಇರ್ತವ ನಮ್ ದೋಸ್ತನವ
ಹ್ಮ ಹ್ಮ
ಒಂದ ಎರಡ್ ತಿಂಗ್ಳ ಮಾಡೇನ ಬಿಳು ಅಂತಂದ್ರ ಈಗ ನವು ಹದಾಗ ಕಡಿಮ ಇಪ್ಪತ್ತೆರಡು ಸಾವರ ಇಪ್ಪತ್ನಾಕ ಸಾವಿರ ಕೊಟ್ರ ನ ತಿಂಗಳಿಗೆ ಬಟ್ ಈಗ ಮೂವತ್ತು ಇದು ಆ ಕಡೆ ಈ ಕಡೆ ಒಂದ್ರ್ಷ ಮೂರ್ ಲಕ್ಷದ ಇಪ್ಪತ್ ಸಾವರ ಕೊಡ್ತಾರ ಅಂತ ನೋಡಿ ಸ್ವಲ್ ಪ್ರೆಸೆಂಟ್ ಮಾಡರಿ
ನೀನ್ ಸದ್ಯಕ್ಕೆ
ಹಾ
ಹ್ಮ ಅಂದರು ಬಾ ತಳವೇನ್ ರೀಲ್ಲ ಚ ಮ ಇದ ಮುಂಜಾನೆ ಹೋಗ್ಬೇಕಾನ
ಮುಂಜೆನೆ ಹೋಗ್ಬೇಕುಅಣ್ಣಾ ಆರೂವರೆ ಹೋಗ್ಬೇಕು
ಮತ್ತ ನಾವು ಹೇಳದೇ ಒಂಬತ್ತರ ತನ ನಾವ್ ಹೇಳಲ್ಲ
ರಾತ್ರಿ ಅಂದ್ರೆ ಆರವರಿಗೆ ಬರರ್ಬೇಕು ಹನ್ನೆರಡು ತಾಸ ಕೆಲ್ಸ
ನೋಡ್ರಿ ಎಲ್ಲ ಊಟ ಅ ಅವ್ರ ಕಡೆಗೆ ನಾವವು ತಗೊಂಡ್ ಹೋಗ್ಲ್ಲ ಟಿಫನ್
ಕಡೆ ಗಾಡಿ ಪೆಟ್ರೋಲ್ ಅಮ್ಮ ಕಡೆಗೆ
ಏ ಹಿಂಗಾದ್ರೆ ಯಾರು ಮಾಡಾರ್ದದು
ಮಾಡ್ತಾರ ಯಾಕ್ ಮಾಡೋದು ಗಾಡಿ ಪೆಟ್ರೋಲ್ ಕೊಡ್ತಾರಂತ ಪಾ ಹೆ ಕಿಲೋಮೀಟರ್ ಲೆಕ್ಕ ಕೊಡ್ತಾರಂತ
ದೊಡ್ಡ ಗಡ್ಡ್ದು ಉಪಾಯ ಅಂದ್ರೀ ನಮ್ಮ
ಇಲ್ಲ ಇಲ್ಲ ಯಾವ್ದನ ಗಾ ಇಲಿ ಹಿ ಕಿಲಮೀಟರ್ ಲೆಕ್ಕ ಕೊಡ್ತಾರಂತ ಕಿಲೋಮಿಟ್ರ ಏ ನಾಕ್ ರೊಪಾಯಿ ಕೊಡ್ತಾರ ಅಂತ
ಕಿಲೋಮೀಟರ್ ನಾಲ್ಕು ರೂಪಾಯಿ ರ ಹ ಅಂದ್ರ ಮತ್ತ ಸ್ಯಲ್ರಿ ಏನ್ ಪಿ ಎಫ್ ಅದ ಏನ್ ಕಟ್ತ್ತನ್ ಅದಕ್
ಇಲ್ಲ ಇಲ್ಲಿ ಏನ್ ಕಟ್ಟಾಗಲ್ಲ ಅ ಕಡಕ್ದ ಒಂದ್ ತಿಂಗಳ ಲೆಕ್ಕ ಕೊಟ್ಬಿಡ್ತಾರಂತ ಎಷ್ಟು ದಿನ ಅವ್ರಗ್ ಗುಡ್ತಿರ್ದ ಈ ಊರಿಗೆಗ್ ಹೋಗಕಕ್ ಎಷ್ಟ ಕಿಲೋಮೀಟರ್ ಅದ್ದ ಅದೆಲ್ಲ ಲೆಕ್ಕ ಮಾಡಿಸ ಕೊಡ್ತಾರಂತ ಅವ್ರು
ಹ್ಮ ಇಲ್ರಿ ಇಲ್ರಿ ಏನ ಸಲ್ರಿ ಅದ್ ಇದು ಕಟ್ ಆತಲ್ರರಿ ಈಗನ್
ಏ ಹಂ ಹಂಗೇನಿಲ್ಲ ಹಂಗೇನಿಲ್ಲ ಅದೇ ಪ್ರೈವೇಟ್ ಅದಪ್ಪ ಯಾವ ಒಂದ್ ತಿಂಗಳ ಎಡು ತಿಂಗ್ಳ ಮಾಡ್ತಾರ ಪ ಟೈಮ್ ಮಾಡ್ದ ಹೆಂಗ ಮಾಡಿ ಆಯ್ತ್ ಮತ್ತೆ ಬಿಟ್ಟ ಕೊಟ್ಟ ಹೋಗ್ಬಿಡ್ತಾರೆ ಆ ಕಡೆ
ಪರ್ಮೆಂಟ್ ಅಂದ್ರ ಮಾಡಲ್ರು ಯಾರು
ಮಾಡಲ್ಲ ಎಲ್ ಜತಲ್ಲಿ ಬೇನೆೇ ಎಲ್ಲಿ ಹೋಗ್ತದ ಹೇಳ ದಿನ ದಿನ ತಿರುಗಿಳಿಕಂತ ಹೋಗದ ಕೆಲ್ಸ ಕರೆ ಪೊಟ್ಟಿ ಕೆಸ ಅತ್ರದು
ಸುಮ್ಮ್ ಇಲ್ಲಿಯ ಏನ್ ಕೆಲ್ಸ ಮಾಡ್ಕೊಂಡು ಕುೂಂತರ ನಡೀತಾಳೆ ದೇನಕ್ಕೆ ಐನೂರಪ್ಪ ದದುಡೋದೆ
ಅದೇ ರೆಸ್ಟ್ ಇರಲ್ಲ ಏನ ಇರಲ್ಲಾೆಲವೇನ ಅಂತ ಹೇಳ್ತಾನಪ್ಪಾ ಅವ್ನು ನಮ್ ಬರ್ತದವ ರಾತ್ರಿ ರಾತ್ರಿಗ್ ಬರ್ತದೆ ಮತ್ತ ರಾತ್ರಿ ಬಂದ್ರೆ ಪೋನಗ ಇರ್ತ
ಪೋನ್ ನಾ ಮಾತಾಡ
ಹ್ಮ್ ಅದ್ರಾಗ ಮತ್ತ ಅವ್ರುಕ್ಕಸ್ಕೊಂಡ್ ಬಂದು ಏನಾದ್ರು ಕಡಿಮ ಬಿದ್ದು ಹೆಚ್ಚ ಕಡಿಮೆ ಅಂದ್ರೆ ಇವನ ಹಕ್ಬೇಕ ಅಂತ ಕೈಲೆಂದು
ಇಕ್ಕ ನಂಬೈಲ್ ರೊಕ್ಕಿದ್ದಪ್ಪ ಒಡದ್ ಕಸರ್ ನ ರೀ ಮಂದಲ್ಲಿ ಊರ
ಏ ಹಂಗಗೆ ಅ ನೀನ್ ಹೇ ಕೇಳತ್ತ
ಕ ಇಟ್ಕೊಂಡ್ ಇರ್ಲಿಗಂದು ಮಂದಿನ ಆದದ್ರ
ಅದ್ರಾಗ ಅದ್ರಾಗ ಏನ ಅಂದ್ರೆ ದಿನ ದೇಡ್ ಲಕ್ಷ ಆಗ್ತ ಅಂತ ಕಲೆಕ್ಷನ್
ಹ ಮದ್ ಎಲ್ಲಿಂದ ತೊಡ್ ಹೊಂಟಾಗ ದಾರ್ಯ ಸಿಕ್ಕ್ರಪ್ಪ ಏನ್ ಮಾಡುತ್ತೆ
ದೀಡ್ ಲಕ್ಷ ಆನಯ್ತ ಒಡಂದ್ರೆ ಇಲ್ಲ ನಾವೇ ಕಳ್ಕೊಂಡು ಬಂದ್ರ ಒಂದು ಆರು ತಿಂಗಳು ಎಏು ತಿಂಗಳು ಪದ
ಹಾ ಮತ್ ಹಿಂಗಾದ್ರಿ ಎಲ್ಲ ಅದ ಬಾಳ ಹೈರಣಾಣ ಆದ್ರ ರಿಸ್ಕ್ ಆದ್ರಿ ಬಾಳ್ ಕೆಲ್ಸ
ಆದ್ಮಿ ಅನ್ ನೋಡ್ರಿ ಮತ್ ಮಾಡಂಗಿದ್ರಿ ಹೇಳ್ರಿ ಮತ್ತತ್ ಅಚ್ಚಿ ಕೂಡ ಮಾಡ್ರರು ಒಂದ್ನ ಹೋಗಿ ಮಾತಾಡಬರೋಣ ಅಂತ
ಹ್ಮ್ ನೋಡ್ರಿ ನಿಮ ನಿಮ್ ದೋಸ್ತ್ ಸಿನೊಬ್ ಇನ್ಸ ಅಂತ ತಾನ ಅಂತಲ್ರಿ ಅವ್ನ್ ನೋಡ್ರ ಕೆಲ್ಸ ಅವನ್ ಮಾಡಿ ಬಿಡ್ತರಿ ನ್
ಕ ಇದ್ದೀನ ಆಯ್ತ ಅದೇ ಹೇಳ್ತಾನ ಮತ್ ಮಾಡ್ತೀನಿ ಮಾಡತನಿ ಅಂತ ಹೋಗಂತೆಸ್ಯೂ ಮಾಡಿಕ ಕೊಡ ಅಂತಾನ ಅದ ಮುಂದ್ ಹೋಗ್ಲ ಅದ ಆಯ್ತ ಮಾತಾಡೋದ ಬಿಡೋದು ಅಲ್ಲಿಕ್ಕೆ
ಮತ್ ಯಾವನಾವ ಇದಪ್ಪ ಅಂದ್ರ ಮಾಡ ಮಾಡ್ಸನ್ ಅವ್ಗೆ
ಅದನ್ನೇ ಹೇಳಳ್ತನ ಅದ ಗಾಡ ಪಕ್ಕ ಬರಲ್ಲ ಗಾಡಿ ಬೇರೆ ಇಲ್ಲ ಮುಂಚೆ ನಾರಕ್ ಹೋಗಿ ಸಂಜೆ ಕಕ್
ಹ್ಮ ಗಾಡಿ ಮೇನ್ಮ್ ಬರತ್ರಿ ಗಾಡಿ ಹೊಡಿತೇನ್ ಅವನ ಎಲ್ಲಿ ಕರ್ಕೊಂಡಿದ್ರ
ಆಟೆ ಕಾಟಿ ಅದು ಸುಮ್ಮನೆ ಒಂದು ಐದು ಹತ್ತು ಕಿಲೋಮೀಟರ್
ಹಾ ಹಾ ಹಿಂಗಾನ
ಹ್ಮ ಇಲ್ಲಿ ಚಿಂತನನ್ ಒ ಎಪ್ಪತ್ತ ಎಂಬತ್ ಕಿಲೋಮೀಟರ್ ತರಿಗಂತ ಕ್ಯಾಂಡ
ಹ ಮದ್ದೆ ದಿನಕ್ ದಿನ ಹಂಗೆ ಎಷ್ಟು ಕರೆಕ್ಟ್ ಟೈಮಗ್ ಹೋಗ್ಬೇಕಕ್ ಆತ ಇಲ್ಲಿ ಮುಂಜೆಳನೆ ಇ ಕೆಲ್ಸಕ್ ಹೋಗಿರ್ತಾರೆ ಹೆಣ್ಮ ಮಕ್ಳು
ಏನದ ಊರ್ ಸುಂದದ್ದಂಗ ಮಳಿ ಬರ್ಲಿ ಚಳಿ ಬರ್ಲಿ ಹೋಗ್ಲೇಬೇಕ ಬಿಡಂಗಿಲ್ಲ
ಹ್ಮ್ ಇಲ್ಲ ಮಾಡ್ತ್ ನಂದಪ್ಪ ಮಾಡ್ಸ್ಬೇಕದ್ ಮತ್ತ ಏನ್ ಮಾಡಕ್ ಹೇಳ
ಮಾಡ್ತೀನಿ ಅಂತಂತದ ಬಟ್ ಆಗಲ್ಲ ಸೂಟ್ ಆಗಲ್ಲ ಅವನಿಗೆ
ಅದ ಏನ ಈಗ ಏನ ನಡ್ದಲ್ರರಿ ಅದು ಎಸ್ ಐ ಆರ್ ಏ ಅದ್ ಮಾಡ್ತನ ಇದು ಮಾಡ್ತನ ಅನ್ ಕೂತಾನ ಈಗ ಅ ಅನ್ ಮಡಂಗಣ
ಹೆಂಗಗೆ ಎಸ ಯಾರರು ಅದು ಅದೇಏನ್ ಮಾಡ್ ಅ್ರ ಕೆಲಸ ಏನ ಅದ ನಮಗನ್ ಕೊಡ್ತಾರೆ ಏನ್ ಕೆಲ್ಸ ಮಾಡಕಿ
ಹಾ ಏನ ಪಂಚದಾಗ ಕೊಡ್ಲಾಗತ್ತಾರಂತ್ರಿ ಈಗ ನಮ್ಮೂಊರವರಿಗೆ ಅದೆಲ್ಲಾ ಮನೆ ಮನೆ ಹೋಗಿ ಏನ ಯ ಕಾಡೋದು ತುಂಬಾ ಏನ ನಡದಲ್ರರಿ ಈಗ
ಹೌದೌದು
ಅದೇ ಏನು ಹೇಳಿದಾರ ಏನ್ ಕರೆವಾದ ಸುಳ್ಳದ ಯಾರಿಗೆ ಅಲ್ಲಿ ಸಿದ್ಲಿಂಗ್ ಹೇಳಿದ್ಂತ್ರಿ ಅವನಿಗೆ
ಹ್ಮ್
ಹಾ ಮಾಡ್ತೇನ್ ನೋಡ್ ಮತ್ತ್ ಮಾಡ್ಸ್ ಅಂತನ್ಂದ ಹೂನ್ತ್ರಿ ಹೂನ
ಹ್ಮ
ಅದೇ ಏನ್ ಮಾಡ್ತನ್ ಅದನ್ ಹೇಳ್ತಾನ ಇದನ್ ಹೇಳ್ತಾನ ಏನೇನ್ ಮಾಡ್ತನ
ಎರ್ ಕೋತಾರ
ಅದೇ ದಿನ ಏನ ಅದ್ರಿ ಹೆಂಗ ಕೊಡ್ತಾರನ್ರಿ ಪೇಮೆಂಟ್ ಅದ್ ಮನಿ ಮನಿ ತಿರ್ಗಾಡದ ಇರುತ್ತಲ್ರರಿ
ಅದೇ ಮನೆ ಮನೆ ತಿರುಗಿಗ ಡಾಕ್ಯುಮೆಂಟ್ಸ್ ಸ್ಟೋರ್ ಮಾಡ್ಕೊಂಡು ಆಹ ಡೇಟಾವನ್ನ ಹ ಫಾರ್ಮ್ ಫಿಲ್ಅಪ್ ಮಾಡಿ ಡೇಟಾಸ್ ಎಂ ಮಾಡದ ಇರತ್ತದು ಅದ್ರಾಗ
ಹ್ಮ ಅದು ಎದರದ ಅದು ಎಸ್ ಮತ್ ಪೂರ್ ಟ್ರೆನ್ ನೋಡದಲ್ರಿ
ಎ ಚುನಾವಣಾ ಆಯೋಗ ಇನ್ನೊಂದ್ಸರಿ ಮಾಡ್ಲ್ದದ ಎರ ಬಳ ಎಷ್ಟು ಜಾಸ್ತಿ ಅದ ಎಷ್ಟು ಜನಸಂಖ್ಯಾರ ಅಂದ್ರೆ ಅಂದ್ರ ಪ್ರತಿ ಸಾರಿ ಹತ್ತು ವರ್ಷಗೊಮ್ಮೆ ಜನಗಣಿತ ಅಂತ ನಡೆಸ್ತಾರೆ ಮತ್ತತ್ ಅದು ಏನ್ ಇರುತ್ತೋ ಲಿಸ್ಟ್ ಇರುತ್ತ ನೋಡುದು ಈ ಊರಾಗಷ್ಟು ಜನರ ಅಂತ
ಹ್ಮ
ಎಷ್ಟ್ ಮಂದಿ ಸತ್ತಾರ ಎಷ್ಟ ಮಂದಿಟ್ಟ್ಯಾರ ಈಗ ಹೊಸ ಹೊಸರು ಹುಟ್ಟಿದಾರದು ಚನ್ನ ಒಣೆಗ ಅದು ಪಟ್ಟಿಿಗೆ ಸೇರ್ಸ್ಬೇಕು ಏನಂತಾರಪ್ಪಾ ಮತಗಟ್ಟಿ ಪಟ್ಟಿ ತ ಮತಪಟ್ಟಿ ಮತಪಟ್ಟಿ ವೋಟರ್ ಲಿಸ್ಟ್
ಅದ್ರಾಗ ಸೇರ್ಪಡೆ ಮಾಡ್ತಾರ ಅಲ್ಲ
ಅದ್ರಾಗಿ ಸೇರ್ಪಡೆ ಮಾಡಿರ್ರೆ ಯಾರ ಸತ್ತರ್ರು ಮತ್ತೆ ಅದ ರಿಲೇಷನ್ ತೆಬೇಕಾಗಿರುತ್ತೆ ಹಂಗ ಪರಿಷ್ಕರಣೆತ್ ಮಾಡ್ತಾರೆ ಒಂದ್ ಐದಾರ ಒಂದ್ಎಂಟು ಹತ್ತು ವರ್ಷ
ಅದದೆಲ್ಲಾ ನಮ್ ಸ್ಕೂಲ್ ಟೀಚರ್ ಕೊಡ್ತಾರಲ್ರ ಹೈಸ್ಕೂಲ್ಟ ಸರ್ಗಳಗ್ ಹೆಂಗರೀ
ಕಡಿಮೆ ಸಮಯದ ಮಾಡ್ಬೇಕಂತ ಅಂದ್ರೆ ಮತ್ತ್ ಜಜಗ ಮೇಲಿ ಬೇಕಾದಂತ ಗೌರ್ಮಂಟ್ ಎಂಪ್ಲಾಯಿ ಗಳು ಸಾಲ ಅಂತಷ್ಟ ಹಕಕ್ ಬಿಡ್ತಾರಲ್ಲರಿಗೆ
ಹ ಅದೇ ಊರನೋ್ರಗನ್ ಕೊಡ್ಲ ಹತಾರ ಅಂತ ಹೇಳಿದ್ರಿ
ಹ್ಮ್ ಯಾಕಂದ್ರೆ ಈ ಈ ಕಡೆ ಸ್ಕೂಲ ನೆಡಬೇಕಲ್ಲ ಈಗ ಅವ್ರ ಬಿಡಂಗಿಲ್ಲ ಈಗ ಈಗ ಸ್ಕೂಲ್ ಬೇರೆ ಸ್ಟಾರ್ಟ್ ಆಯ್ಯ ಈ ಕೆಲ್ಸ ಮಾಡ್ತ ಅಂದ್ರೆ ಆ ಕೆಲ್ಸ ಯಾರು ಮಾಡ್ಬೇಕಿ
ಹ್ಮ್ ಹ್ಮ್ ಅದೇ ನಮ್ ಸಿದ್ದರಾಮಯ್ಯ ಸಾಬರು ಏನ್ ಮಾಡಿದ್ರು ಐಸ್ಕೂಲ್ ಟೀಚರ್ಸ್ ಗಳಿಗೆ ಕೊಟ್ಟುಬಿಟ್ಟಿದ್ರು ಜನ ತೊಣಕ
ಹೌದಾ ಇಲ್ಲ ಅವಾಗ ಹೆಂಗಿತ್ತಪ್ಪ ಅಂದ್ರ ಅವಾಗ ಬೇಾಸಗಿತ್ತ
ಹಾ ಆ ರ ಬ ಸಿಗತ್ ಅವ
ಒಂದ ಹ ಜನ ಸ್ಟೀಚರ್ ಆದದ್ರ ಒಂದ್ಐದ್ ಜನ ಸ್ ಮೈಂಟನ್ ಮಾಡೋ ಒಂದ್ಐದ ಜ ಹೋದ್ರು ನಡಿತತೆ
ಸೆಲೆಬಸ್ ಮುಗಸ್ಬೇಕಲ್ರೀ ಜಲ್ದಿಲ್ ಹುಡುಗ್ರಿ
ಏನೇ ಮಾಡಿದ ವೈಜ್ಞಾನಿಕ ರೀತಿಯಲ್ಲಿ ಮಾಡಬೇಕಾಗ್ತದೆ
ಹಾ ಹ್ಮ ರೀ ಇದೇಏನ್ರೀ ಮತ್ತ ಇನ್ನೊಂದ್ ಬಂದಲ್ರರಿ ಯಾವ್ದ ಪ್ರವ ಜ್ಯೋತಿ ಅಂತ ರೀ ರಿನೋ ಮಾಡೋದು
ಹೌದ ಹೌದು ಅದೊಂದ ಬಂದ
ಅದನ್ ನೋಡದ್ರಿ ಇಲ್ಲಿಗ ಒಣ ಸಂಕಟ್ಟಿಗೆರ ಅವರ ತುಂಬರ್ರಿ ಮಂದಿಲ್ಲಿ ಈಗಏನ್ ಮತ್ ಹಾ ರೀ ಏನ್ ಮತ್ ಮಾಡಸ್ಬೇಕ ಏನ್ ಅದು ಎರನೂರಂಟ
ಹ್ಮ್ ಮತ್ತೆ ಮಾಡಸ್ಕೊಬೇಕು
ಹೆಂಗ್ರೀ ಅಲ್ಲ ಬಂದವರು ಆಧಾರ್ ಕಾರ್ಡ್ ಗ್ ಕಾರ್ಡ್ ಕರೆಂಟ್ ಬಿಲ್ ತಲ ಹತಾರೀ ಮತ್ತ ನೂರು ರೂಪಾಯಿ ಬೇಕತ್ಹಾ ರೀ ಕಡತೀರಿ ನಮ ಬೋರ್ ಆದ್ರಿ ಬೋರಿಂಗ್ ಕಡತ್ರಿ ಮನದನ್ ಕಟಲ್ರಿ
ಹ್ಮ್ ಏಟ್ ಕಟ್ತ್ರಿ
ಬರತ್ರಿ ತಿಂಗಳಿ ಒಂದಂದು ಎಳ್ನೂರು ರೂಪಾಯಿ ಎಳ್ನೂರ ಐವತ್ತು ರೂಪಾಯಿ ಬರ್ತ್ರಿ ಹಾ ರೀ ಸಪ್ರೇಟ್ ಮಾಡ್ಬೇಕ್ರೀ ಹಂಗೆಲ್ಲ ಮಾಡಬಾರ್ದ್ರ ಬಾ ಪರತ್ರಿ ಕೊನ ಸಿಗಲ್ರಿ ನೀವ್ರಟ್ ಯೂಸ್ ಮಾಡಿವ ಅಂತ
ಹ್ಮ್ ಹ್ಮ್ ಹ್ಮ್
ಅದಕ್ಕೆ ಸಬ್ರಾಟ್ ಸಬ್ರಾಟ್ ಆಗಗ್ಬಿಟ್ಟು್ ನವು ಮನ ರತ್ ನ ವಾಲಫ್ರೀ ಅವ ಏನ ಭಾಗ್ಯಲಕ್ಷ್ಮಿ ಏನ ಅಂತರಲ್ ಅವಲ್ಲ ನಿನ್ನ ಏನು ಭಾಗ್ಯ ಜ್ಯೋತಿ ಭಾಗ್ಯಲಕ್ಷ್ಮೀ ರ
ಇಲ್ಲೆಲ್ಲ ಭಾಗ್ಯ ಜೊತಿ
ಹಾ ರೀ ಅವೆಲ್ಲ ಫ್ರೀ ಅದಾವ್ರೀ ನಾವ್ ಏನ್ ಕಟ್ಟಲ್ರಿ ರೊಕ್ಕನ್ ಬರಿ ಬೋರ್ಗಮ್ ಕಟ್ತರಿ ಅದನ್ ಫ್ರೀ ಆಗೇತ್ರಿ
ಹ ಮೊೆ ಇದು ಎಲೆಕ್ಷನ್ ಆದ್ಮ್ಯಾಗ ಗೃಹ ಜಾತಿ ಕಾಂಗ್ರೆಸ್ ಗೌರ್ಮೆಟ್ ಬಂದ್ಮ್ಯಾಗ ಗೃಹ ಜಾತಿ ಅಂತ ಆಗಿದೆು ಈ ಕರೆಂಟ್ ಅಂದ್ ಮನೆ ನಮ್ ನಾವ್ ನಮ್ಮ ಮನೆಗ್ ಎರಡ್ ಸಾವಿರ ರೂಪಾಯಿ ಕಟ್ಟ್ರ ಅಂತಪ್ಪಾ ಹೆಂಗ್ ಕಟ್ಟ್ರರು ಏನ್ ಗೊತ್ತ
ಅದ ಏನ ಮೊದ್ಲಿ್ ಪೆಂಡಿಂಗ್ ಬಿದ್ದು ಎಲ್ಲಾ ತೋಲಗ ಇಂತ ಇಲ್ಲ ಎಲ್ಲಾ ಬಂದಿದ್ರ ಅವಾಗ ಮನನ್ ಹಾಕಿದ್ದ ದಿನಿಂದ ಎಲ್ಲಾ ಲೈನ್ ಕಟ್ ಮಾಡೋದು
ಪೆಂಡಿಂಗ್ ಬಿರ್ಲಿಲ್ಲಪ್ಪ ನಮ್ದ ಎಡು ಎರಡ್ ಸಾವಿರ ಹಂಗಿರುತ್ತಾ
ಅದೇ ರೀ ಪೆಂಡಿಂಗ್ ಬಿದ್ದ ಇಲ್ಲ ಎಲ್ಲಾ ಕಟ್ಟಿದಾರೀ ಆರ್ ಸಾವಿರ ಏಳ ಸಾವಿರ ಕಟ್ಟಿ ಮತ್ತ ಬಿಲ್ ಅರ್ಕೊೊಂಡರ ಇಲ್ಲಿ ಹಾ ಹಿಂಗ್ ನೋಡುದು ಮೊನ್ನೆ ಬಂದಿದ್ರಿ ಒಂದು ನಾಕೈ ತಿಿಂದ
ಹ್ಮ್ ಹ್ಮ್ದೇ ನಮ್ಮನೇ ಎರಡ್ ಸಾವಿರ ಕಟ್ಟಿರ ಅಂತ ಅದಕ್ಕೆ ಕೇಳಿದ್ರಿ ಇದೇಏನ
ಹ್ಮ ಎರ್ಡ್ನೂರ್ ಯುನಿಟ್ ಅ್ರೆ ಒಂದ ತಿನ್ಲದ ಯೂಸ್ ಆಗನ್ರೆ ಎಏಡ್ನೂರ್ ಯೂನಿಟ್ ಅಲ್ಲ ಹಾಗಲ್ರಿ ನಮ್ಮಂತ ಹಳ್ಳಿಯವ್ರ ಮನ್ಗ ಆಗ್ತದ್ರೀ ಜಾಸ್ತಿ
ಆ ಆಗಲ್ಲ ಆಗಲ್ಲ ಎರಡುರು ನೀ ನೀನ್ ನಿಮ್ಮ ಮನೆಯಗ್ ಬೋರ್ ಆದಂದ್ರನುೂ ಕೂಡ ಮು ಖರ್ಚ ಮಾಡಗೆ ಎರಡು ಕೂಡಿ ಕೆಸ ನೀನ್ ಬೆಕ್ಕದಂಗ ಫ್ರಿಜ್ ಟಿ ನಾಲ್ಕು ನಾಲ್ಕು ಟಿ ಇಟ್ಟುವು ಎರಡು ನೂರು ಯೂನಿಟ್ ಖರ್ಚಾಗಗಲ್ಲ ನಿಮ್ಮ ಮನೆಗೆ
ಮತ್ತ ಅಂದ್ರೆ ಬಿಲ್ ಕಟ್ತರಿ ಮಂದಿ ಒಬ್ಬೊಬ್ಮ್ಯಾಗ ಆಕ್ಚುಲರ್ ಅಷ್ಟು ಇಷ್ಟ ಕೊಡು ಇಷ್ಟ ಕೊಡಂತ
ಹ್ಮ
ಸ್ವಲ್ಪ್ ಕಾಲ್ ಬರ್ಲಂತ ಮಾಡತ್ನ್ರಿ ಸರ್ ಸರಿ ಸ